ನಿಮ್ ಹೇಸ್ರು.
ಯಶಸ್ವಿನಿ ಅಂತ ನಿಮ್ ಹೇಸ್ರ್.
ಪದ್ಮಿನಿ ಅಂತ.
ಹೌದಾ ಎಲ್ಲಿಂದ ನೀವು.
ಹ್ಮ ನಾನು ಈ ಕಡೆ ಚಿಕ್ಕಬಳ್ಳಾಪುರ ಇಂದ ನೀವು.
ನಾನ್ ಬೆಂಗಳೂರಿಂದ.
ಹೌದಾ ಏನ್ ಮಾಡ್ಕೊಂಡಿದ್ದೀರಾ?
ಹಾ ನಾನು ಅ ಡಿಗ್ರಿ ಮುಗಿತು ನಮ್ದೇ ನಂದು ಇವಾಗ ಜಾಬ್ ಜಾಬ್ಗೆ ಹೋಗ್ಬೇಕು ಏನಾದ್ರ.
ಹೌದಾ.
ಹ್ಮ್ ನೀವು?
ನಂದು ಬಿ ಸಿ ಎ ಮುಗೀತು ನೆಕ್ಸ್ಟ್ ಇವಾಗ ಜಾಬ್ಗೆ ಹೋಗ್ಬೇಕು ಹಂಗ ರೀಲ್ಸ್ ಮಾಡ್ಕೊಂಡು ಇದೀನಿ ಹ್ಮ ಇನ್ಸ್ಟ
ಹೌದಾ ನಿಮ್ಗೆ ಇಷ್ಟನಾ ಜಾಸ್ತಿ ರೀಲ್ಸ್ ಮಾಡಕು
ಹೌದು ಜಾಸ್ತಿ ಇಷ್ಟ ನನಗೆ ಆ್ಯಕ್ಟಿಂಗ್ ಮೇಲೆ ಇಂ ಕೆಲಸ್ ಜಾಸ್ತಿ ಓದೋದು ಓದೋದಷ್ಟೇನಿಲ್ಲ
ಹ ಈ ಕಾಲ್ ಆದ್ಮೇಲೆ ಹ ಇನ್ಸ್ಟಾಗ್ರಾಮ್ ನಂಗೆ ಹ ನೋಡ್ತೀವಿ ನಾ ನಾವು್
ಹಾ ಸರಿ
ಮತ್ತೆ
ಹೇಳ್ಬೇಕು ನೀ
ಏನ್ ಇಷ್ಟ ನಿಮ್ಗೆ ಊಟ ಐ ಮೀನ್ ಊಟ ಆಯ್ತಾ ಆ ಆಯ್ತು
ಹ್ಮ್ ನೀನ್ ಇಷ್ಟ ನಿಮ್ಗ ಊಟ ಅಡಿಗೆಯಲ್ಲಿ
ಹ ನಂಗೆ ಆಕ್ಚುಲಿ ಮ್ಯಾಗಿ ತುಂಬಾ ಇಷ್ಟ ಅವಾಗವ ಮಾಡ್ಕೋದು ನಾನೇ
ಹ್ಮ್
ಮತ್ತೆ ಚಿಕನ್ ದಡಮ್ ಬಿರಿಯಾನಿ ತುಂಬಾ ಇಷ್ಟ ನಿಮ್ಗೆ
ಹ ನಂಗೂ ಅಷ್ಟೇ ನಾನ್ ವೆಜ್ ತುಂಬ ಇಷ್ಟ ಮಟನ್
ಹ್ಮ್ ಹ್ಮ್
ಹ್ಮ್ ನೀ ಕುಕ್ಕಿಂಗ್ ಮಾಡ್ತೀರಾ
ನಾ
ಕುಕ್ಕಿಂಗ್ ಮಾಡ್ತೀರಾ ಅಡಗೆ ಮಾಡ್ತೀರಾ ಅಂದ್ರೆ
ಹ ಬರಲ್ಲ ನಂ ಯೂಟ್ಯೂಬ ಅಲ್ಲಿ ನೋಡ್ಕೊಂಡು ಮಾಡ್ತೀನ ಅಷ್ಟೇ
ಹ್ಮ್
ನ್ಯೂಸ್
ಹಾ ಬರುತ್ತೆ ಎಲ್ಲಾ ಅಡ್ಗೇನೂ ಬರುತ್ತೆ
ಹ್ಮ ಹ್ಮ್ ಸರಿ
ನಾನ್ ವೆಜ್ ಎಲ್ಲ ಮಾಡ್ತೀನವಿ ನಾನ್ ವೆಜ್ ವೆಜ್ಜ್ ಎಲ್ಲ ಬರುತ್ತೆ ಎಲ್ಲ ಕಲಿತ್ಕೊಂಡಿದೀನಿ ಇಂಟರ್ ಸೆಕೆಂಡ್ ಇರ್ ಆದ್ಮೇಲೆ ನಮ್ಗೆ ಒಳ್ಳೆ ಸಿತ್ತಲ್ಲ ತುಂಬಾ ದಿನ ಆಾಗ ಕಳತಿರೋೆಲ್ಲ
ಹ ಯಾವ್ ಯಾವ ಜಬ್ಗೆ ಹೋಗ್ಬೇಕಂತ ನೀವ್ ಅನ್ಕೊಂಡಿದೀರಿ
ಯಾವ್ದಾದ್ರು ಕಂಪ್ನಿಿಗೆ ನೋಡ್ಬೇಕು ಒಂದೆರಡು ಇಂಟರ್ವ್ಯೂ ಆಯ್ತು
ಹ್ಮ
ೆ ಮಾಡಿದರೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಲ್ಲಿ ನೋಡ್ಬೇಕು ಹ್ಮ್ ಹ್ಮ್ ನಿಮ್ಮದು ಎಸ್ ಇಂಟರ್ವ್ಯೂಸ್ ಎಷ್ಟಯಿತು
ಅ ಒಂದೇ ಆಯ್ತು ಇನ್ನು ಕ್ಲಾಸಸ್ ತಗೊೊಂಡಬೇಕಂತ ಅನ್ಕೊಂಡಿದೀನಿ
ಹ್ಮ್ ಹ್ಮ್ ಡಬಲ್ ಡಿಗ್ರಿ ಮಾಡ್ ತರ ಎಲ್ಲ ಇಷ್ಟೇನಾ ಸ್ಟಾಪ
ಹಷ್ಟೇ ಇಷ್ಟಕ್ಕೆ ಆಗಲ್ಲ ಇಲ್ಲಿ
ಹ ಮತ್ತೇನು ಏನ್ರಿ ಸಮಾಚಾರ
ನೀ
ಎಲ್ಲ ಹೋಗಿಲ್ವಾಚೆ
ಎಲ್ಲ ನೀವು
ನಾವು ಗೋವಾಗ ಹೋಗಿ ಬಂದಿದ್ವಿ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಹ್ಮ್
ಹ್ಮ
ಅದ ಇದು ಬಿ ಸಿ ಎ ಮುಗಿತಲ್ಲ ಇ ಲಾಸ್ಟ್ ಎಂಡಿಂಗ್ ಅಲ್ಲಿ ಹೋಗ್ಬಿಟ್ಟ ಬಂದಿದ್ವಿ ಗೋವಾಗೆಲ್ಲ ಫ್ರೆಂಡ್ಸ್ ಜೊತೆ ಹ್ಮ್ ಚನ್ನಾಗಿತ್ತು ಎಲ್ಲ ಹ್ಮ್
ಹ್ಮ
ಒಂದ್ ತ್ರೀ ಡೈಸ್ ಹೋಗ್ಬಿಟ್ಟ ಬಂದೆ
ಹ್ಮ್
ಹ್ಮ್ ನೀವು ಹೋಗಿ ಬಂದ್ರಿ ಗೋವಾಗೆ ಚೆನ್ನಾಗಿರುತ್ತೆ
ಹಾ ಸರಿ ಆಯ್ತ್ ಹೋಗ್ತೇನೆ ಹ್ಮ್
ಅ ನೀವ ಇರೋ ಕಡೆ ಮಳೆ ಬರ್ತಾ ಇದ್ಯಾ
ಇಲ್ಲ ಅಪ್ಪ
ಹಾ ನಮ್ ಕಡೆ ಬರ್ತಿದೆ ಮಳೆ ತುಂಬಾ ಜೋರಾಗಿ ಬರ್ತಿದೆ ಹ್ಮ್ ಹೆಂಗಿದೆ ವೆದರ್ ಅಲ್ಲಿ ಫುಲ್ ಶಕೆಣ
ಹ ಓಕೆ ಇತ್ಸೋಕ್ಯ ಹ್ಮ
ಹ್ಮ್
ಮತ್ತೆ ಇನ್ನು ಏನು
ಹೇಳ್ಬೇಕು ಮಳೆ ಬಂದಿಲ್ವಾ ಅಲ್ಲಿ
ನಿನ್ನೆ ಬಂದಿದೆ ಇವತ್ತು ಇನ್ನು ಬಂದಿಲ್ಲ ನಾಳೆ ಮೇಬಿ ಬರುತ
ಮತ್ತೆ ಇನ್ನೇನ್ ಸಮಾಚಾರ ಎಲ್ಲಿ ಹೋಗಿಲ್ವಾ ಟ್ರಿಪ್ಗೆ ನೀವು
ಲಾಸ್ಟ್ ವೀಕ್ ಲೇಪಾಕ್ಷಿಗೆ ಹೋಗಿ ಬಂದ್ವಿ
ಹ್ಮ್
ಇವಾಗ ಖಾಲಿ ಇದೆ ಅಷ್ಟೆ
ಹೌದಾ
ಹ್ಮ್
ಅಲ್ಲ ನಿಮ ಡಿಗ್ರಿ ಎಲ್ಲಾ ಎಲ್ ಮುಗಿಸಕೊಂಡ್ರಿ ಬೆಂಗಳೂರು ಏನ
ಹಾ ಬೆಂಗಳೂರು ನೀವು
ಇಲ್ಲ ನಾವ ಇಲ್ಲ ಚಿಕ್ಕಬಳ್ಳಾಪುರಲ್ಲೇ ಮುಗಿಸ್ಕೊಂಡೆ
ಹ್ಮ ಹ್ಮ
ಹ್ಮ್
ಏನಾದ್ರೂ ಎಕ್ಸ್ಟ್ರಾ ಡ್ರಾಮಾಸ್ ಆನಿಮ್ ಇವೆಲ್ಲಾನೇ
ಹಾ ಹಾ ನೋಡ್ತೀನಿ ಸೀರಿಸ್ ನೋಡ್ತೀನಿ ಜಾಸ್ತಿ ಮತ್ತೆ ಮೂವೀಸ್ ನೋಡ್ತೀನಿ ಕನ್ನಡ ಮೂವೀಸ್ ತೆಲುಗು ಮೂವೀಸ್ ನೋಡ್ತೀನಿ
ಹಾ
ನಿಮಗೆ ತೆಲುಗು ಬರುತ್ತಾ
ಹಾ ಬರುತ್ತೆ ತೆಲುಗನು ಬರುತ್ತೆ
ನಂಗೇನ ಅಷ್ಟು ತೆಲುಗು ಬರಲ್ಲ ಅರ್ಥ ಆಗುತ್ತೆ ಅಷ್ಟೆ
ಹೌದಾ ನಂಗೆ ಬರುತ್ತೆ ಹಾ ಮತ್ತೆ ನಿಂಗೆ ಬರ್ಫ್ರಂಡ್ ಇದರ
ಇಲ್ಲ
ಹೌದಾ ಹ್ಮ್
ಹತ ಇಡ್ಲಿನ್ ಸಮಾಚಾರ
ಮತ್ತೆ ಇನ್ನೇನು
ರಿಲ್ಲ ಹೇಳ್ಬೇಕು ದಿವೇ
ಹ್ಮ
ಹೇಳ್ಬೇಕು ನೀವೇ ಅಂದೆ
ಹಾ ಹ್ಮ್ ಸ್ಪೋರ್ಟ್ಸ್ ಹಳ್ತೀರಾ ನೀವ
ಹ ಸ್ಪೋರ್ಟ್ಸು ಇಂಟರ್ವರೆಗೂ ಆಡಿದ್ದೀನಿ ಕಬಡ್ಡಿ ಅಂದರೆ ತುಂಬ ಇಷ್ಟ
ಹ್ಮ್
ವಿಂಟರ್ ವರೆಗೂ ಎಲ್ಲಾ ಸ್ಪೋರ್ಟ್ಸು ಆಡಿದೀನಿ ವಿಂಟರ್ ವರೆಗೂ ಅಷ್ಟೆ ಮತ್ತೆ ಟಡಿಗ್ರಿಗೆಗ್ ಬಂದ್ಮೇಲೆ ಯಾವದಕ್ ಹೋಗಿಲ್ಲ ಜಾಸ್ತಿ ಡ್ಯಾನ್ಸ್ ಹಚ್ಚು ಹ ಡ್ಯಾನ್ಸ್ ಮಾಡ್ತಿದ್ದೆ
ಹ್ಮ ನಿಮ್ಗೆ ಕೋಪ ಜಾಸ್ತಿನಾ
ಹ ಸ್ವಲ್ಪ
ಹೌದ
ಹ್ಮ್ ಹ್ಮ್
ಹ ಹ ನಾನು ಕ್ಲಾಸಿಕಲ್ ಡ್ಯಾನ್ಸರು ಏತ್ ಏಂದ ನಾನು ಸ್ಪೋರ್ಟ್ಸ್ಗೆ ಹೋಗಿದ್ದೀನಿ ಇಂಟರ್ ಇಂಟರ್ ಅಷ್ಟೇ ಇವಾಗ ಹೋಗ್ತಾ ಇಲ್ಲ ನಾನು
ಹಾ ಕ್ಲಾಸಿಕಲ್ ಡ್ಯಾನ್ಸ್ ನಂಗು ಬರುತ್ತೆ ಸ್ವಲ್ಪ ಅಷ್ಟೆ ಅಂದ್ರೆ ಜಾಸ್ತಿ ಅಷ್ಟು ಬರಲ್ಲ ಸ್ಕೂಲ್ ಡೇಸ್ ಅಲ್ಲಿ ವೆಲ್ಕಮ್ ಡ್ಯಾನ್ಸ್ಗೆಲ್ಲ
ಾರ ಕ್ಲಾಸಸ್
ಹ ಇಲ್ಲ ಇಲ್ಲ ಅಂಗೆ ಬೈ ಬರ್ತ್ ್ಯಾಂಕ್ಸ್ ಹ್ಮ್ ಎಲ್ಲೂ ಹೋಗಿಲ್ಲ
ಇ ಇನ್ಸ್ಟಾ ರೀಲ್ಸ್ ಅಲ್ಲಿ ನೋಡಿದ್ರಾ
ಹಾ ನೋಡಿ ಮಾಡಿದ್ದೀನ ನಾನು ಇನ್ಸ್ ಳ್ಸ ಎಲ್ಲ ಮಾಡ್ತೀನಿ
ಹೌದಾ
ಇಂಟ್ರೆಸ್ಟ್ ಇದೆ ಮತ್ತೆ
ಹ ಹಳ್ಬಳ್ಕ ನೀವೆ ಏನು
ಇನ್ನೇನಿಲ್ಲ ಹ ಏನ್ ತಿಂದ್ರಿ ಈಗ
ನಾನು ಅನ್ನ ಸಾರ್ತಿಂದಿ ನೀವು
ನಾನು ಸೆಟ್ ದೋಸೆ ಮಾಡಿದರು
ಹ್ಮ
ನಂಗೆ ಫ್ರೆಂಡ್ಸು ಅ ಅ ಹಾಸ್ಟೆಲ್ ಅಲ್ಲಿ ಇದು ಮ್ಯಾ ಮಾಡಿದ್ರು ಆ ತಿ
ಹ್ಮ
ನಸ್ತೆ
ಮತ್ತ ಎಕ್ಸ್ಟ್ರಾ ಆಕ್ಟ ಎಕ್ಸ್ಟ್ರಾ ಆಕ್ಟಿವವಿಟೀಸ್ ಓ ನೀವು ಡ್ಯಾನ್ಸರ್ ಸಿಂಗರು ಅಲ್ವಾ
ಸಿಂಗರ್ ಏನಿಲ್ಲ ಸಿಂಗ ಸಾಂಗ್ಸ್ ಎಲ್ಲ ಸಾಂಗ್ಸ್ ಎಲ್ಲ ಅಷ್ಟ ಬರಲ್ಲ ಜಸ್ಟ್ ಕೇಳ್ತಿದ್ವಿ ಅಷ್ಟೆ ನಿಮಗ್ ಬರತ್ತಾ
ಹ್ಮ ಬರುತ್ತೆ ನಾನ ಸಿಂಗರ್ ನಾನ ಸಿಂಗರು ಡ್ಯಾನ್ಸರು
ಹ್ಮ್ ಅದೇ ನೀವು ಕ್ಲಾಸಸ್ಗೆ ಹೋಗಿದ್ದೀರಾ ಸಿಂಗಿಂಗ್ ಕ್ಲಾಸ್
ಹಾ ಹೋಗಿದ್ದೀನಿ ಹೋಗಿದ್ದೀನಿ ಹ ಕ್ಲಾಸಿಕಲ್ ಡ್ಯಾನ್ಸ್ ಸಂಗೀತ
ನಿನ್ ಫೇವ್ರೇಟ್ ಸ್ಪೋರ್ಟ್ಸ್ ಯಾವವು್ದು
ನಾನ್ ನಂಗೆ ಟೆನಿಸ್ ಜಾಸ್ತಿ ಇಷ್ಟ ಹ ಟೆನ್ನಿಸಸು ಬ್ಯಾಡ್ಮಿಂಟನು
ಹಾಂ
ವಾಲಿಬಾಲ್ ವಾಲಬಾಲ್ ನ
ಹ್ಮ್ ಹ್ಮ್ ನಂಗೆ ಸ್ಪೋರ್ಟ್ಸ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಕಬಡ್ಡಿ ಅಂದರೆ ಜಾಸ್ತಿ ಇಷ್ಟ
ಹಾ ಇವಾಗ ಇಂಟ್ರೆಸ್ಟ್ ಇಲ್ಲ ಅಂದ್ರಿ
ಅಂದ್ರೆ ನಾವು ಇನ್ ಇಂಟರ್ ವರ್ಗ ಫುಲ್ ಪ್ಲೇಯರ್ ನಮ್ಮ್ಣ ನಮ್ಮಲ್ಲೆ ಪ್ಲೇಯರ್ ಇದ್ದ ಹಂಗೆ ನನ್ಗು ಇಷ್ಟ ಆಗಿತ್ತು ಇವಾಗ ಆಡೋದ್ ಬಿಟ್ಟಬ ಬಿಟ್ಟಿದೀನಲ್ಲ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಫಸ್ಟ್ ಮೊದ್ ಆಡ್ತಿದ್ದೆ ಕಬಡ್ಡಿ ಅಷ್ಟ
ಹಾ
ಹ್ಮ್
ಮತ್ತೆ ಇನ್ೇನ್
ಹ್ಮ್ ಏನಿಲ್ಲ ಇವಾಗ ಎಲ್ಲಿ ಇರ್ತೀರಾ ನೀವು ಮನೆಯಲ್ಲೇ ಇದ್ದೀರಾ ಇಲ್ಲ
ಹ ಮನೆಯಲ್ಲೇ ಇದೀನ ಮ ಮನೆಯಲ್ಲ ಇದ ನೀವು
ಹೇಳಲ್ಲಿ ನಾವು ಹಾಸ್ಟೆಲ್ ಅಲ್ಲಿ ಇದೀವಿ
ಹ್ಮ್
ಹ ಸರರ ಪಿ ಜಿ ಪಿ ಜಿ
ಹಾ
ಹ
ಮತ್ತೆ
ನಸ್ತೆ
ಅಲ್ಲಿ ವೆದರ್ ಹೆಂಗಿದೆ ನಿಮ ನಿ ಹೌದಾ ಹ್ಮ್ ಹೋಗ್ಬೋದಲ್ವಾ ಮನೆ
ಹ ಮನಾಗ ಹ ಹೋಗ್ಬೇಕು ಹೋಗ ಾನೆ ಇರ್ತೀನಿ ಬರ್ತಾನೆ ಇದನ್ ಬರ್ತಾನೆ ಇರ್ತೀನಿ ಫ್ರೀ ಅಲ್ವಾ ಇವಾಗ ಹೋಗ್ತೀನಿ ಬರ್ತೀನಿ ಹ್ಮ
ಹ್ಮ್
ಮಸ್ೆ ಇನ್ನಿ ಸಮಾಚಾರ
ಹಾ ಹ ಹ್ಮ್ ಆಡ್ತೇನೆ
ಯಾವ್ಯಾವರ ಆಡ್ತೀರಾ
ಜಾಸ್ತಿ ಫ್ರೀ ಫೈರ್ ಹ್ಮ್ ಕುಕ್ಕಿಂಗ್ ಗೇಮ್ಸ್ ಆಡ್ತೀನಿ ಕುಕ್ಕಿಂಗ್ ಗೇಮ್ಸ್ ಆನ್ಲೈನ್ಲ್ಲಿ
ಹೌದಾ
ಹ್ಮ
ಸರಿ ಇಲ್ಲೇ ಫ್ರೀ ಇದ್ದಾವಾಗ ಕಾಲ್ ಮಾಡ್ತೇರಿ
ಹ್ಮ್ ಸರಿ ಆಯ್ತು
ಹ್ಮ್ ಧನ್ಯವಾದಗಳು ಗುಡ್ ನೈಟ್
ಹಾ ಗುಡ್ ನೈಟ್